ಹೇಳದ್ರೀ
ಊಟ ಮಾಡಿವವಿ ಸುಮ್ ಮೋರಂ ಪದ ಕೇಳಕ್ ಹೊಂಟಿದ್ವಿ ತಿರ್ಗಾಡಿಕೆ ಅಂತ
ಹೌದ್ರಯ
ಹಾ ಮರಮ ಪದಾರ್ಥ ತರ್ಲಿಲ್ಲ
ಹೌದ್ರಿ ನಂಗ್ ಕೆಳಕ್ಕೆ
ಕೆಳಗ್ ಸುಮ್ನೆ ಹೊಂಟಿವ್ರೀ ಸಣ್ಣ ದೋಸ್ತ್ರು ನಾವು
ಹೌದ್ರಾ
ತಾಡ್ತಿರ್ಬೇಕಲ್ರಿ
ಆರ್
ಮರಿ ಅಂತದ್ ಹಾಲ್ ಕರಿಬೇಕ್ ಅಲ್ರಿ
ಹಾ ಆಡ್ತಾರ ಆಡದ್ರ ಆಡದು
ನಡದದನ್ರಿ ಹ್ಮ್ ಹ್ಮ್ ಹ್ಮ್
ಮತ್ತ ಸಮಾಚಾರ ಹೊ ಹೋಗಿದ್ರು ಕಡಿಗೆ
ಹೊಲ್ದಾಗ್ ಕೆಲ್ಸ್ ಅಲ್ರಿ ನಮ್ದು ಏನಾದ್ರಿ ಅಲ್ಲಿ ಕೆಲಸಏನೋರಿ ನಮ್ಗೆ ಮಲ್ಲಿ ಕೆಲ್ಸಕ್ಕೆ ಹೋಗಿದ್ವಿ ಆರಾಮದೀವ್ ನೀವ್ ಆರಾಮಲ್ರಿ ಹ್ಮ್ ಹ್ಮ್
ಹ್ಮ ಹಾಗಾದ್ರೆ ಊಟ ಆಗ ಗೆ ಎಲ್ಲ ಊಟ ಆಗ್ಯದೆ ಸೊಪ್ ತಿರ್ಗ್ಯಾಡ ಕತೀವ್ ಸುಮ್
ಹ್ಮ್ ಹ್ಮ್ ಹ್ಮ್
ಹ್ಮ ಅದ ಏನ್ ಮಾಡಾಕತ್ ಅಂತ ಫೋನ್ ಹತ್ತಿದ ನಾವೇ ಸ್ವಲ್ಪ ಏ ಮುಂಜಾನೆ ಸ್ವಲ್ಪ ಫೋನ ಇಲ್ಲ ಏನೆಲ್ಲ ಬಾಳ ಬಿಝಿನೆ ಆಗಿದ್ವಿ
ಕೆಲ್ಸ ನಡಿತೈತ್ ಅಂತಂದ್ರಿ
ತ್ತಗಿ ಬ್ಯಾಸರ ಬರ್ತದ
ಹಾ ಇವತ್ ಯಾರು ಕಾಲ್ ಬರೀ ಮಾತ
ಹೌದ್ರಿನು
ಕತ್ತೀವಿ ಅಂತಾರೆ ಎಲ್ಲಾರು ನರ ಮಾಲ್ ದೊಡ್ಡ ಹಬ್ಬ ಇವತ್ತು ನಾಲ್ಕನೇ ತಾರೀಕು ನಾಳೆಗೆ ಐದನೇ ತಾರೀಕು
ಹೌದ ಹೌದು
ಎಲ್ಲಾರ್ದು ಅದೇ ಮನೆ ಉಊಸೋದು ತೊಳೆಯದು ಕೌಲಿ ಹೋಗ್ಯದು
ಹೌದು ಹೌದ್
ಎ ಹಾ ರೀ ನಿಮ್ದ್ ಎಲ್ಲ ಅಷ್ಟ್ ಮುಗುದನ್ರಿ
ಎಲ್ಲ ಆಗ್ಯವ್ರಿ ಎಲ್ಲ ಸಗ್ಯವ್ರಿ. ಕವದಿ ಒಂದು ಒಗ್ಗೆದ ಉಳ್ಳ ದ್ದರಿ ಅಷ್ಟೇ ಈಗ
ನಾಳೆ ಹಿಡಿಬೇಕಂದ್ರೆ
ನಾಳೆಕ್ ಹೋಳಿ ಹೋಡಿಬೇಕ್ರಿ ಎಲ್ಲಾ ರೂಮ್ ಎಲ್ಲಾ ಕಲರ್ ಗಿಲರ್ ಹಚ್ಚಿ ಬಿಟ್ಟಿವ್ರಿ
ಎಲ್ಲಾ ಅಚ್ಚರಿಯನ್ನು ನಾಳೆ ಹಾಗಾದ್ರೆ
ಅಂದು ಹೋಗ್ಯಾರು
ಹಾ ಹೌದಿ ಹೌದು ಮತ್ತೆ ನಾಳೆಗ್ ಏನ್ ಲೇಬರ್ ಹೋಬೋಕ್ರಿ ಏನ್ ಇಲ್ರಿ
ಆದದ್ ಮಂದಿ ಏನ್ ಮಾಡ್ತಾರನ್ರಿ ಇಬ್ಬರ್ ಗುಡಕತ್ತಾರ ಎಂಟೇ ಮಂದಿ ಆಕತ್ತದ ಹತ್ ಮಂದಿ ಆದನ ಒಂಬತ್ ಮಂದಿ ಆದ್ರ ನಡತದ್ರಿ ಏನ್ ಮಾಡ್ತಾರನ್ರಿ
ಕೇಳುವರಿ
ಎಂತ ಮಂದಿ ಆದ್ರೂ ಕೇಳ್ತವ್ರಿ ಏನಂತಾರ ನೋಡ್ಬ್ ಕೇಳ್ಬೇಕ್ರೀ
ಹೂ ಮತ್ ಕೇಳ್ದೆ ರೀ
ಆದ್ರೆ ಇನ್ನ ಇನ್ನ ಆಗತ್ ಕೆಲಸ ನಡೀತಾರಲ್ಲಿ
ಆಯ್ತ್ ಎಕಡೆ ಸುತ್ತ ನಾಳ ನಾಳೆ ಎಡ್ ದ ಹೋದ್ರ ಐ್ ಏನೇ ತಾರೀಕ್ ಎಂಟನೇ ತಾರೀು ಒಂಬನ ತಾರೀಕ್ ಹ ತಾರೀಕು ಐತ ಯಾರ ಬರಲ್ರರಿ
ಹತ್ತನ ತಾರೀತನ್ ಯಾರು ಹೋಗೋಲ್ರಿಿ ಕೆಲ್ಸಾ ಈ ಹಬ್ಬದಾಗ ಯಾರ್ ಹೋಗಲ್ರಿ ಎರಡೇ ದಿವ್
ಹಾ ಅದ್ರಾಗ ಮಳೆ ಒಂದು ಸರಿಯಾಗಿಲ್ಲ ಆಯ್ತ ಎಲ್ಲಿ ಹೋಗದ ಅನ್ನೋದು ಸುಮ್ ಕುತ್ ಬಿಡ್ತಾರೆ
ಹೌದ್ದ್ರಿ ಬರಿ ಆಯ್ತ ನಡದಾರ ಈಗ ಹ್ನ್ರಿೀ
ತ್ತರ
ಹೌದ್ರೀ
ಹಾ ಮಳೆಗಳೇ ಬಂದಿತ್ತು ಸದಗಿದ್ದ ಜ ನನ್ನ ಬಾ ನಿನ್ನೊಲ್ ಬಾ ಅಂತಿದ್ರ ಎಲ್ಲ ರೈತ್ ಕಡೆ ಕಡೆ ಬಡದಾಡಿ ಎರಡ್ ದಿನ ಬ ಬಿುಡೋಟ್ಟಿಗೆ ಮಸ್ತ್ ಆಯತಿ ಏಳನೇ ತಾರೀಕು ಎಂಟನೇ ತಾರೀಕು ಬಿಡ್ತಿದ್ರು ಹ ಒಂಬತ್ತನೇ ತಾರೀಕು ಕೋತಿದ್ ಮತ್ತೆ ಮತ್ತೆ ಹತ್ತನೇ ತಾರೀಕು ಬಿಡ್ತಿದ್ರು
ಹೌದ್ರಾ
ಇ ಎಲ್ಲಾ ದಿನನ ಬ ಬುಟ್ಟ ಮನೆಗೆ ಕುಂದ್ರಂಗದೆ
ಹೌದ್ದ್ರಾ
ಹಾ ರೀ
ಏ ಮಾಡತ್ರ ಮಳೆ ಬಂದಿಲ್ಲಲ್ರ
ಮತ್ತೆನ್ನಡದ್ರ ನೀವು ಪದ ಕೇಳಕ್ ಹೋಗಿರಿ ಆ ಕಡೆ
ಊ ಮಾಡ ನಾವೇ ಸಪ್ತಗಾಗೆ ಹೋಗಿಲ್
ಹ್ಮ್ ಹ್ಮ್ ಹ್ಮ್
ಹನ್ ರಿ
ಹಾ ರೀ ನಿಮ್ ಕಡೆ ನೀರಿಂದ ಹೆಂಗಾದ್ರಿ ನೀರ್ ಬರ್ತಾವ್ರಿ ಊರಾಕ ಚೆನ್ನಾಗಿ ಸರಿಗಿ
ಆದ್ರೆ ಹಂಗೆ ಪಾಳ ತೊಂದ್ರೆ ಆದದ್ರೆ ನೀರ್ ಬಾ ಯಾವಾಗ ಬರ್ತಾವ ಯಾವಾಗೆಲ್ಲ
ಅವ ನಂಬಲಿ ಹೆಂಗ್ರಿ ನೀರು ರಾತ್ರಿ ರಾತ್ರಿನ ತುಂಬಾಕ್ನಂದ ಇರ್ಬೇಕು ಆಗ್ತಾ ಅಂದ್ರತನ
ಹಂಗಾದ್ರಿ ಈಗ ಮಾಡೋ ಚನ್ನಾದ್ರಿ
ಹಾ ರೀ
ಬಾ ತೊಂದ್ರೆ ಅದ ನೀರಿನ್ ಬಾ ತೊಂದ್ರೆ ಅದು ಹೌದ್ರಿ ಅ ದೊಡ್ಡ ಹಬ್ಬ ಬಂದದ ಸ್ವಲ್ಪ ಪಾಳೆ ನಡತದ ಸರಿ
ಹ ನಳ ಬಿಡವಲ್ಲ ನೂಡ್ರಿ ಹಳ್ಳಕ್ಕ ಹಳ್ಳ್ಳಕ್ಕೊಂದಂದು ನೀರ್ಲ್ಲಾ
ಹೌದ್ರಿ ಹಳ್ಳಕ್ಕ ನೀರ್ ಇದ್ರು ಮಳೆ ಇದ ನೀರ್ ಬರ್ತ ಮಳೆ ನ ಇಲ್ಲ
ಸರಗ್ ಬರವಲ್ ಈ ಕಡೆ ನೀರ್ ನಳದಾರ ಅಂತ್ರ ನೀರನ ಬಿಡವಲ್ರ ಸೈಕಲ್ ಮೋಟರ್ ಮಾಗ ಒಂದ ನ ನೀರ್ವಡದೇ ಇಡಿತದ
ಬಗಲ ಒಳಿಗ ನೀರ್ ನೋಡ್ರಿ ಬಿಡ
ನೀರುಸ ಸರಿಯಾಗಿ ಕೊಡಲ್ ನೋಡ ನೀರಿಲ್ಲಿ ಇರದೇ ಒಂದ್ ಕಿಲೋಮೀಟರ್ ಎರಡ ಕಿಲೋಮೀಟರ್ ಇಲ್ಲ ಅಲ್ಲಿ ಅಷ್ಟು ದೂರ ಆಕರಿ ಇ ತೋಟದೆ ಬಾಯಿಗಳು ಅವ್ರಿ ನಮ್ಲ್ಲಿ ತೋಟದಾವ ಒಂದು ಅರ್ಧಕ್ಕೆ ಕಿಲೋಮೀಟರ್ ಆತಾವ ಅರ್ಧ ಕಿಲೋಮೀಟರ್ ಒಂದ ಕಿಲೋಮೀಟರ್ ಆಗ್ಬಹದು ಬಾಳ ಅಂತಂದ್ರೆ ಅಲ್ಲಿ ದೇಶಿಂದ ಕಲೆಕ್ಷನ್ ಕೊಡೋಳ್ರ ಹದ್ನಾಕ ಗಟ ನೀರುರಿಸಿದ್ ಬಾಯಿ ಸರಿಲ್ಲ ಅಂತ ಬಾಯಿಗಳಾವ ಅಂತ್ಯ ಕಲೆಟ ಎಕ್ಷನ್ ಸರಿಯಾಗಿ ಮಾಡಿ ನೀರೇ ಬಿಡವಲ್ ರರಿ ಕುಡ ನೀರಿಗ ಒಂದು ದೊಡ್ಡ ಪ್ರಾಬ್ಲಮ ಹಾ ಅದ ನ ಬಲ್ಲಂದ್ರ ಹ್ಮ
ಮಾತ್ರ ಏನುಂಬಸಿ ಬೆಟ್ಟಾಗಿದ್ದಾರೆ
ಸಂಭಾಷರ ಬೆಟ್ಟೆ ಆಗಿದ್ರಲ್ರರಿ ಅವರು ಎಲ್ಲ ಒಂದು ಮಧ್ಯಾಹ್ನದಾಗ ಭೇಟಿಯಗಿದ್ರು ಇದ್ರೀ ಅವ್ರು ಮೂರ್ ನಾಲ್ಕರ ಕಡಿ ಎಲ್ಲ ಒಂದ ಸಮ ಯಾಗದ ಅಂತ ಹೇಳಿದ್ರಿ ಅವರು ಅಂದ್ರೀ ದೇಸ್ ಬರವಲ್ ಊರು ಸಮ್ಮ ಕ ಹೋಗಿ ಬಂದನಿ ಅಂದ್ರು ಹ ಮತ್ತೆ ಬಂದ ಮ್ಯಾಗಲಿ ಗುಡಿ ಬಲ್ಲಿ ಬಂದಿದ್ದರೀ ಬೆ ಆಗಿದ್ರು ಆ ಬಾಬ ಅಣ್ಣ ಗಂಟಿ ಬಿದ್ದದ ಏನ ಟಿ ವಿ ಯ ಎಸ್ ಗಾಡಿ ಮಾಡಕ್ ಶಾಪುರ್ದ ಮಾಡಕಾಗಿ ಬಂದ್ವಿ ಹೋಗಿ ತರಂಬಾ ತರಂಬಾ ಅಂತ ಕಂಡು ಬಿದ್ದಿದ್ರು ಅವ್ರು
ಹೌದ ಹೌದ್ರ
ಹ ಮತ್ತೆ ಅದು ಹೋಗಿ ತಗೊಂಡ್ ಬಂದಾರ ನೋಡ್ರಿ ತಂದಗೆ ಮ ಆಮೇಲೆ ಬೆಟ್ಟಿ ಆಗಿಲ್ರಿ
ಹೌದೌದ್ರೀ
ಹಾ ನಿಮಗ್ ಬೇಟೆ ಆಗಿದ್ದೀರನ್ರಿ
ಅತ್ತ ಆಗಿಲ್ರಿೀ ನಮಗೆ ಬರ ಫೋನ್ಾಗ ಮಾತಾಡಿದ್ವಿ ಅಷ್ಟೇ ಎಲ್ಲಿರ ಅಂದ್ರೆ ಹೋಗಿ ಹೋಗ ಇ ಮನಿ ಹೊಸ ನಡದ್ರೆ ಅಂತ ತಂದಿದ್ದಿ ಹ ಮತ್ತ ಬೆಟ್ಟನೆೇ ಆಗದ್ರಿ
ಹೌದೌದು ಅವ್ರದನ್ ಮೋರವ ಅದನ್ನ ಅವ್ರನ್ನ ಅದೇ ಮಾಡಕ್ ಹತ್ತಿರ್ಬ ಬಿಡ ಕೆಲ್ಸ
ಹೌದ್ರಿ
ನನ
ಹ್ನ್ೀ
ಮತ್ತೆ ಮತ್ತೆ ನಡದಾರೆ
ಏನೀ ಸುಮತ್ೀದ ಮಾಡ ನಾಳೆ ಸ್ವಲ್ ಲೇಬರ್ ಬಂದ್ರ ಪಾಡತ್ರಿ ನಾಳೆ ಒಂದ್ ದಿವ್ ಎರಡ್ ದಿವ್ ಹೋದ ಮತ್ ಇದತ್ರಿ ಏನತದನ್ರ
ಹೌದೌದು ನಾಳೆಗೆ ನಾಳಿಗೆ ನಾಡ್ದ ಜನ ಹೋದ್ರೆ ಮತ್ ನಡತೀರಿ ಹಬ್ಬಕ್
ಹ ನಡಿತಾರೆ ಮತ್ತ ಏನ್ ಮಾಡೋಡ್ಬೇಕನ ಅ್ರ
ಹೌದ ಹೌದು ಅದ್ರಾಗ ಮತ್ತೆ ಇವತ್ತ ನೀನ್ೇನ್ ಬಿಟ್ಟಿರಿನ್ರರಿ
ನಿನ್ನೆ ಬಿಟ್ಟಿಲ್ರಿ ನಿನ್ ನಿನ್ನೆ ಹೋಗಿದ್ದಿ್ರರಿ ನಿನ್ನೆ ನಿನ್ನೆ ಹೋಗಿ ಚಾರ ಹರಡಾಗಿದ್ರ ನಿನ್ನೇ ತ
ನೀ ಹೋಗಿ ಬಂದ್ರಿ ಇವತ್ತೆ ಬಿಟ್ಟ್ರಿತ್ತ ಎಲ್ಲಾರ ಮನೆಗೂ ಸಸ ಸಲಿಂದ ಕೊಟ್ಟ್ರೀ ಹೌದ ಹೌದುಮ ಮತ್ತೆ ನಡದದು
ಹ
ಮತ್ತೇನ್ ಸಮಸ್ಯಾರ ಒಲ್ದ ಕಡೆ ಹೊಗಿರ್ರಿ
ಹ ಹೋಗಿರ ಒಂದ ಏನ ್ರಲ್ಲಿ ಏನತ್ರಿ ಮಳೆ ಇದ್ರ ಹಾಗ ಬೆಳಿಿತಲ ಇದ್ರ
ಹಾ ಹೌದ ಹೌದು ಅಂತೊಬ್ರು ಅದೇ ಅಂತಾರ ಬ್ರಿ ಮಳೆ ಮಳೇ ನೀ ಅಂತಾರಲ್ಲಾರ
ಸತ ಮೆದ ಮಳೇನ್ ಮಾಡಿ ಬೇಕಂತದ
ಹಾೀ
ಮಳೇಲಿವೇನಾದ್ರ
ಹೌದೌ ಅದ್ರದ್ದೇ ಆದ್ರಿಂದೇಏನು ನೀರಿದ್ರೆ ಎಲ್ಲ ಅಷ್ಟ ಅಲ್ರಿೀ ಮನಷ ಷ್ಯಗನ್ ನೀರ್ ಬೇಕು ಎತ್ಗಳಿಗರಿ ನೀರ್ ಬೇಕು ಎಲ್ಲಾ ಬೆಳಿಗಳಿಗನ್ ನೀರ್ ಬೇಕು
ಹೌದ ಹೌದ್ರಿ ಹೌ
ಯಾದ್ರೆ ಮಳೆ ಬರಲಿಲ್ಲ ಅಂದ್ರೆ ಡ್ಯಾಮ್ ನೀ ನೀರ್ನು ಬರಲ್ಲ
ಹಾ
ಡೇಮ್ ನೀರ ಬಿಡ್ತಾರಲ್ರರಿ ಮಳೆ ಆದ್ರೆ ನೀರ್ ಬಿಡ್ತಾರೀ ಅವ್ರ ಕೆನಾಲಕ್ ಹ ಇಲ್ಲ ಅಂದ್ರ ಇಲ್ ಬಿಡ್ತಾರೀ ಏನೂ ಶಬ್ದಾವಾ ಕತಲ್ಲ ರಲಿ
ಇಲ್ಲಿ ಬಕೆಟ್ ಒಂದ್ರಾಗ ಒಂದ ಗೇಂಟಗವ್ರಿ ಬಿಚ್ಚಕ್ ಬಿಚ್ಚಗದ್ರ ಅದು ಓಡ
ಹಾ ಹಾ ಎಲ್ಲಿರಿ
ಇ ಬಸಂತ ಟೇಮೂರ
ಹಾ ಹಾ ಅಲ್ಲಿ ನೀರಿನ್ ಸಲದ ಹಗ್ರ ಏನ್ರೀ
ಹಾ
ಹಾ ಹಾ್ ಹಾ್ ಹ್ಮ್ ಮೈ ಕಡೆ ಸೇರ್ಸಾರನ್ ನೀರ್ ತುಂಬಕ್ ಬಂದಾರನ್ರರಿ ಅವ್ರ ಕಿತ್ತಾಕತ್ತಾರನ್ ಕಿತ್ತಾವಲ್
ಬೆಯ
ಹ್ಮ್ ಹ್ಮ್ ಹ್ಮ್
ಬಕೆಟ್ ಒಂದದಾಗ ಒಂದದಾಗ ಮೂರಿ ಎರಡ್ ಜಂಟಿ ಆಗ್ಬಿಟ್ಟ ಸಿಗದಾಗೆಲ್ಲ ಸಿಗದಾಗೆಲ್ಲ
ಹ ತೆಗದ ಆಗವಲ್ಲ ಎಡು
ಹನ್ರಾ
ಹ ಅವ್ರನು ಅದೇ ಶಾಣು ಮತ್ತೆ ಹುಷಂ ಬಷರು ಅವರು ಎಲ್ಲಾರ ಬಟ್ಟೆ ತ ಬಟ್ಟೆ ಹಾಕಂಬ್ರಿ ಎಲ್ಲ ಬಕ್ ಬಟ್ಟೆ ಹಾಕನ ಕಟ್ಟಿದ್ರು
ಹೌದು ಇನ್ನು ಎರಡು ದಿಸ
ಆಯ್ತ್ರಿೀ ಈಗೆಲ್ವಲ್ ಕೊಡ್ತಾರ ಹೋದ್ರನ್ನ
ಒಲ್ದ್ ಕೊಡ್ತಾರ್ರೀ ಸ್ವಪ ಅಡ್ಜಸ್ಟ್ ಮಾಡ್ಕ ಇ ನೋಡ್ರಿ ಮತ್ತೇ ಮಾಡ್ತ ಏನ ತಾರೀಕ ಎಂಡ್ ನಾಕಕ್ ಐದ
ಎಲ್ಲಿ ನಾಳೆಗೆ ಐದಾದ್ರರು ಇರದೆೇ ಇವತ್ತ ಇವತ್ತು ನಾಲ್ಕನ್ ಮೂರ ಇವತ್ತು
ನಾಲ್ಕು
ಇವತ್ ನಾಕ ಇವತ್ ನಾಲ್ಕನ್ ರೀ
ಹಾ
ನಾಳೆಗೆ ಐದು
ಹಾ ರಿ
ಹಾ ಮತ್ತೆ ಎಲ್ಲಿ ನಾಳಗ್ ಹೋದ್ರೂ ಆರು ಏಳು ಎಡ್ಡ ದಿಂದ ಕೊಡೋದತ್ರಿ ಅವ್ರು ಅದ್ರಾಗ ಸಾಕಷ್ಟು ಜನ ಆಯತಿರ್ತಾರೆ ಬಟ್ ಎಳೆಯಕ್ಕ
ಹಡ್ಕ ಹಡ್ಕ
ಏ ಏನೇನ್ ಮಾಡ್ತಾರ ನೋಡ್ರಿ
ಬರ್ತಾರ ಎತ್ತ ಮರ್ತ ಮ ಬರ್ತಾರೀ ಹೌದ್ರೀ
ಕತ ಬಲದ ಆದ ಅ ವರಿಗೆ ಅದ್ರಾವಂತ ಕೈ ಗಿಡಿಯಕ ಬರಲ್ಲ ಅವ್ರರಿಗೆ ಹ್ಮ್ ಕಿತ್ತರಿ ಕಿತ್ತಕಳ್ರಿ ಪಾಪ
ಹೌದ್ರೀ ಹಾ
ಹೀರಿಗೆ ಬಂದಾರ ನ ಅವರುನು ಮನೆಗೆ ನೀವು ಈ ಸಿಂಧ್
ಹಾ ನೀರಿಗೆಗ್ ಬಂದಾರ್ರೀ
ಅವರು ಅವ್ರ ಏನ್ ಮ ಒಬಂದರನ್ರಿ
ಹ್ಮ್
ಬ ಮೇರಿ ಬಂದ ರದ ಹೌದೌ ಹ
ಹ್ಮ ಮ ಮತ್ತ ಏನನ್ರಿ ಹೇಳ್ಬೇಕ ನೀ ಶಿವನ್ ಅವ್ರ ಬರ್ತಾರ ಏನ್ರೀ ಎಲ್ಲ ಬಕ್
ಹಾ ರೀ
ಶಿವನರು
ಬಣ್ಣ್ರ ಏನ್ ಬರಲ್ರಿ ಬಂದ್ರಿ ಶ್ಯಾಣ್ ಅಮಿತ್ ಬರ್ತಾರೀ ಅಮಿತ್ ಒಬರ್ಕ್ ಶಾಲಿ ಹೊಗನಲ್ರೀ ಅಮರ್ ನಾಥ್
ಬ
ಹಾ ಅವ್ರಿಗೆ ಶಾಲಿ ಕಾಲಜ್ ಸೂಟಿ ಕೊಡ್ತಾರ ಅಂತ ರಿ ಮೊಹರ್ ಕೊನೆಯ ದಿನಕ್ಕೆ ಸೂಟಿ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕು ಸೂಟಿ ಕೊ ಕೊಡ್ತಾರ ಅಂದ್ರ್ರೀ ಮೋರಾಮ ಇಪ್ಪತ್ತಾರೀಕು ಮುಗಿಯ ಮುಗಿಯ ಕೊನೆಯ ದಿನ ಇರ್ ಇನ್ರಿ ಮೋರ ಮುಗಿಯದ ಹಾ ಅವಿಗೆ ಶುಕ್ರವಾರ ಸಂಜೆಕ್ ಬರ್ತನ ಅಂತ ಹೇಳೇನ್ ಮತ್ತೆ ಇದು ಮಂಗಳವಾರ ಮುಗತದಲ್ರರಿ ಮಂಗಳವಾರ ಏಳ ತಾರೀಕ ಇರ್ತದ
ಹನ್ ರೀ
ಹ್ಮ್ ಶುಕ್ರವಾರ ಕೊಡ್ತಾರಂತ್ರಿ ಅವ್ರಿಗೆ ರಜೆ ಶುಕ್ರವಾರ ಶನಿವಾರ ಆಯ್ತಾರ ಮೂರ್ ದಿನ ರಜೆ ಕೊಡ್ತಾರಂತ
ಈ ಏನ್ ಮತ್ತ ಏನ್ ಶಾಪ್ರ ದೇವ್ರರು ಶಾಪ್ರ ಏನ್ ಹೋಗದ ಇಲ್ಲಂತ ದಡ ತ್
ಇವ ವರ್ಸ್ ರಿ
ಹೌದು
ಯಾಕ್ರೀ.
ಯಾಕೇನ್ರೀ ಡಿಶ್ ಆರ್ಡರ್ಂತ ಆದಂತ ಅಂತಣಗತ್ತ
ಹ್ಮ್ ಹ್ಮ್ ಹ್ಮ ಹ್ಮ್-
ಹ್ಮ್ ನ ರೀ
ಹಳ ಸಾಗರ ಬಲ್ಲಿ ಹಳಿ ಸಾಗರದಾಗ ಅಲ್ಲಿ ಜಗಳ ಹ ಸಲಿಂದ ಇರ್ಬೇಕರೀ ಹೋದರ್
ಏನ ಅದಾನ ನೋಡ್ರಿ
ಹ್ಮ ಮಿಟಿಂಗ ಗಿಟಿಂಗ ಗಿ ಏನನ್ ಮಾಡಂಗಾರ ನಮ್ ಗವರು ನಿಂದ್ರಿಸಕ್ಕೆ ಹೆಂಗ್ ಬರ್ತಾರೆ. ದೇವ್ರಂದ ವರ್ಷದಾಗ ಒಂದ್ಸಾರಿ ಶಾಪುರ್ಕ ಅಂತಲ್ಲ ಆ ದಡ ಅಂದಾಗ ಹೋಗಿ ಬಂದ ಅವ್ರು
ಹೌದೌದ ಹೌದು.
ಈಗ ಲಾಕ್ ಡೌನ್ ಇಲ್ಲ ಏನ್ ಜಗಳ ಇಲ್ಲ ಜೂಟಿ ಇಲ್ಲ ಏನಿಲ್ಲಾರದೆ ಈಗ ಹೋಗ್ಲಕ್ಕ ಬೇಡಂತಂದ್ರ ಹೆಂಗ ನಡೀತದ
ಹೌದ್ರ ಸ್ವಪ ಹಚ್ಚತನ ರೀ ಫೋನ್ ಬರಕತತಿ ಕತ್ ಸ್ವಲ್ಪ ಬಕೇಟ್ ತಗದರಿ
ಹಾ ಹಾ ಆಯ್ತು ಆಯ್ತು
ಹ್ಮ